ಹಾಲೋ?
ಹಲೋ?
ಲೋ ಕೇಳುತ್ತಿದೆಯಾ?
ಹಾ ಕೇಳಿಸ್ತಿದೆ ನಮಸ್ತೆ.
ಹಾ ನಮಸ್ತೆ ನಿಮ ನಿಮ್ಮ ಹೆಸರ ಏನು?
ನಮ್ಮ ಹೆಸರು ಸಹಾನ ಅಂತ ನಿಮ್ದು?
ನಮ್ಮ ಹೆಸರು ಪೂಜಾ ಅಂತ
ಹೌದಾ ಆರೋಗ್ಯ ಎಲ್ಲ ಕ್ಷೇಮ ವಾಗಿದೆಯಾ?
ಹಾ ನಮ್ಮ ಆರೋಗ್ಯ ಸಿಮಾ ನಿಮ್ಮ ಆರೋಗ್ಯ ಕ್ಷೇಮ ನಾ?
ಹಾ ನಮ್ಮ ಹೊರಗನು ಹಂಗೆ ಕ್ಷೇಮವಾಗಿದೆ.
ಹಾ ಊಟ ಮಾಡಿದ
ಹಾ ಮಾಡಿದ್ವಿ ಇವಾಗ ನಿಮ್ದು?
ನಾವು ಊಟ ಮಾಡ್ತಿಲ್ಲ ಇವತ್ತು ಅದಕ್ಕೆ ಮಜ್ಜಿಗೆ ಕುಡಿತಿದ್ವಿ.
ಯಾಕೆ ಊಟ ಮಾಡ್ತಿಲ್ಲ?
ಅದು ಮಾರ್ನಿಂಗ್ ಬೆಳಗ್ಗೆ ತಿಂದಿದ್ವಲ್ಲ ಇಡ್ಲಿ. ಅದೇ ಸಾಕಾಯ್ತು ಅದಕ್ಕೆ ಇವಾಗ ಮಜ್ಜಿಗೆ ಕುಡಿತಿದೀನಿ. ಬಿಸಿಲು ಅಲ್ವಾ ಜಾಸ್ತಿ ಊಟ ಮಾಡಕ್ ಆಗಲ್ಲ.
ಜಾಸ್ತಿ ಬಿಸಿಲಿದೆಯಾ ನಿಮ್ಮ ಕಡೆ.
ನಿಮ್ಮ ಕಡೆ ಬಿಸಿಲ
ಹಾ ನಮ್ಮ ಕಡೆ ಬಿಸ್ಲಿಲ್ಲ ಮಳೆ ಬರ್ತಿದೆ ತಣ್ಣಗಿದೆ ವಾತಾವರಣ.
ನಮ್ಮ ಕಡೆ ತುಂಬಾ ಬಿಸಲು ಕಣ್ಣು ಬಿಡಕು ಆಗ್ತಿಲ್ಲ ಅಷ್ಟು ಬಿಸಿಲು ಇ
ಹೌದಾ ಹಂಗಂದ್ರೆ ಮಜ್ಜಿಗೆ ಕುಡಿ ಜಾಸ್ತಿ ನೀರ್ ಕುಡರಿ.
ಹಾ ಅದಕ್ಕೆ ಮಜ್ಜಿಗೆ ಕುಡಿತಿದ್ದೀವಿ.
ಹ ಹ ಆರೋಗ್ಯವಾಗಿ ಇರಬೇಕಂದ್ರೆ ಸ್ವಲ್ಪ ಊಟ ಆದ್ರು ಮಾಡ್ಬೇಕು ತಾನೇ?
ತುಂಬಾ ಬಿಸ್ಲಲ್ವಾ ಊಟ ಸೇರಲ್ಲ.
ಊಟ ಸೇರ್ತಿಲ್ವಾ.
ಊಟ ಮಾಡಿದ್ರಿ.
ಏ ಹೇಳಿ ಪೂಜೆ ಅವ್ರ.
ನೀವ್ ಏನ್ ಊಟ ಮಾಡಿದ್ರಿ.
ನಾವು ಅನ್ನ ಬೆಂಡೆಕಾಯಿ ಸಾಂಬಾರ್ ಗೊತ್ತಾ ಬೆಂಡೆಕಾಯಿ. ಸಾಂಬಾರ ಅಂದ್ರೆ ಹ. ಮಾಡಿದ್ವಿ ಜೊತೆಗೆ ಕಡ್ಲಿ ಚಟ್ನಿ. ತುಪ್ಪ.
ಹಾಗಯು
ಚೆನ್ನಾಗಿತ್ತು.
ಹ
ಹೂ ಮತ್ತೆ ನೀವು ಏನ್ ಮಾಡ್ತಿರೋದು ವರ್ಕ್ ಮಾಡ ಜಾಬ್ ಮಾಡ.
ಇಲ್ಲ ಇಲ್ಲ ನಾವು ಓದ ನಾವು ಓದ್ತಿದ್ದೀವಿ ನೀವೇನ್ ಮಾಡ್ತ.
ಹೂ ನಾವು ಓದ್ತಾ ಇದ್ವಿ ಪೂಜ ಅವ್ರೆ.
ಹೌದಾ.
ಮತ್ತೆ ಏನ್ ಸಮಾಚಾರ ಹೆಂಗಿದೆ ಎಲ್ಲಾ ಜೀವನ ಹಲೋ.
ಹಲೋ ಕೇಳ್ತಾ ಇದೀಯ
ಹಾ ಕೇಳ.
ಹಾ ಕೇಳ್ಸ್ತಿದೆ.
ಹೌದಾ ಹೆಂಗಿದೆ ನಿಮ್ಮ್ ಜೀವ್ನ.
ಜೀವನ ಆರಾಮ್ ನೋಡ್ರಿ ಆ ನಮ್ಮ ನಾಮ್ ಶಾಲದಲ್ಲಿ ಕೊಡ ಊಟ ಊಟ ಮಾಡೋದು ಓದ್ಕೊಳ್ಳೋದು ಅಷ್ಟೆ ಏನಿಲ್ಲ.
ಹೌದಾ.
ನಿಮ್ದು ರೀ.
ನಮ್ದು ಹೆಂಗದೆರಿ.
ನೀವ್ ಎಷ್ಟ್ ಚಂದ ಮಾತಾಡ್ತೀರ ನಿಮ್ ಜೊತೆ ಮಾತಾಡ್ತಾನ ಇದ್ರೆ ನಿಮ್ ವಾಯ್ಸ್ ಕೇಳ್ಬೇಕು. ಕೇಳ್ಬೇಕು ಅನ್ಸುತ್ತೆ.
ಹೌದ ಪೂಜ ಅವ್ರೆ ನಿಮ್ಮ್ದ. ನೀವು ಕೂಡ ಚೆನ್ನಾಗಿ ಮಾತಾಡ್ತೀರಾ.
ನೀವು ಚೆನ್ನಾಗ್ ಮಾತಾಡ್.
ಹ ಅಪರಿಚಿತ ವ್ಯಕ್ತಿ ಕೂಡನೆ ಚೆನ್ನಾಗಿ ಮಾತಾಡ್ತಿರ.
ಹಾ.
ಏನ ನಿಮ್ ಸ್ನೇಹಿತರು.
ನಿಮ್ ಕಡೆ ಮಳೆ ಬರ್ತಿದ್ಯಾ.
ಹಾ ಬರ್ತಿದೆ ನಿಮ್ ಕಡೆ.
ನಮ್ ಕಡೆನೆ ನಿವ್ ಸ್ನೇಹತ್ರರ ಜೊತೆ ಪ್ರವಾಸ ಎಲ್ಲೋ ಹೋಗಿಲ್ವಾ ನೀವು.
ಹಾ ಹೋಗಿದೆ ಪೂಜಾ ಅವ್ರೇ
ಹಾ ಎಲ್ಲಿಗೆ ಹೋಗಿದ್ರಿ.
ಮಂತ್ರಾಲಯ ಅಂಜನೇಗರಿ ಬೆಟ್ಟ.
ಹಾ
ಮತ್ತೆ ಅಲ್ಲೇ ಅಕಡೆ ಸ್ನೇಹಿತರು ಕೂಡ ಅಂದ್ರೆ ಆಕಡೆ ಹೋಗಿದ್ದು
ಹೂ
ಕುಟುಂಬ ಜೊತೆ ಹೋಗಿದ್ವಿ ಬೇರೆ ಕಡೆ
ಹೌದಾ
ಕಡೆ ಹೊಸ್ಪೇಟೆ ಹತ್ರ ಹುಲ್ಕೆ ಅಂದ್ರ ಗೊತ್ತಾ ನಿಮ್ಗೆ ಇಲ್ಲಿ ಹುಲಿಗಮ್ಮ ದೇವಿ ದೇವಸ್ಥಾನ ಇದೆ ಅದು ಶಕ್ತಿ ವಿಶಾಲಿ ದೇವಿ.
ಹಾ ಹಾ
ಹಾ ಆ ಕಡೆ ನಮ ಕುಟುಂಬದವ್ರ ಜೊತೆ ಹೋಗಿದ್ವಿ. ಅಲ್ಲಿ ಹೋದ್ರೆ ಅಲ್ಲಿ ವಾತಾವರಣ ಎಲ್ಲ.
ಹಾ
ಚೆನ್ನಾಗಿದೆ ಹಿಂದೆ ಎಲ್ಲಾ ನದಿ ಇದೆ. ಅಲ್ಲಿ ಹದ ಒಂತರ ಏನೋ ನೆಮ್ಮದಿ ಆ ತರ ಭಾವನೆ ಬರುತ್ತೆ.
ಹ ನಾವು ಇಲ್ಲಿಯೆ. ನಾವ್ ಬೆಂಗ್ಗಳೂರಲ್ಲೇ ಸುತ್ತಾಡ್ತಿದ್ವಿ.
ಹ ನಮಗೂ ಬೆಂಗಳೂರಿಗೆ ಬರ್ಬೇಕಂತ ಆಸೆ ಪೂಜೆ ಅವ್ರೆ.
ಹಾ
ಅಂದ್ರೆ ಏನ್ ವಿಶೇಷ ಅಲ್ಲಿ ಬೆಂಗ್ಗಳೂರಲ್ಲಿ.
ಯಾವಾಗಾದ್ರೂ ಬನ್ನಿ ಹಾ ತುಂಬಾ ಇದಾವೆ. ವಿಧಾನಸೌಧ ಇದೆ ಮತ್ತೆ. ಅ ಇದು ಎಲ್ಲಾ ಮರ ಗಿ ಗಳನ್ನೆಲ್ಲ ಬೆಳೆಸಿದ್ದಾರೆ ನಿಮಗೇನ್ ಎನ್ ಬೇಕು ಎಲ್ಲ ಇಲ್ ಸಿಗುತ್ತೆ ಬೆಂಗ್ಳೂರಲ್ಲಿ.
ಪದ ಕೇಳಿ ಕೇಳಿ ನಮಗು ಬ್ಯಾಂಗ್ಳೂರಿಗೆ ಒಗ್ ಬರ್ಬೇಕು. ಹೋಗ್ಬೇಕು ಅಲ್ಲಿ ಯಾವ್ ತರ ಇದೆ ಅಂತ.
ಕುಪೇಗೌಡ ವಿಮಾನ ನಿಲ್ದಾಣ ಅಂ ಅಂತ ಒಂದಿದೆ ನೀವು ಜಗತ್ ನಲ್ಲಿ ನೋಡಿರ
ಎಲ್ಲ ಎಲ್ಲೋ. ಹಲೋ ಹಲೋ ಪೂಜಾ ಅವ್ರೆ. ಹಾ ಹೇಳಿ ಪೂಜಾ ಅವ್ರೆ ಕೇಳಿಸ ಸಿಲ್ವಾ.
ಹಾ ಕೇಳುಸ್ತಿದೆ. ಹ್ಮ್ ಹ್ಮ್ ಹ್ಮ
ಇತ್ತಿದ್ರೆ ಕೆಂಪೇಗೌಡ ವಿಮಾನ ನಿಲ್ದಾಣ.
ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಒಂದಿದೆ ಇಲ್ಲಿ ಬೆಂಗ್ಗಳೂರಲ್ಲಿ.
ಹ ಹ ಹಾ
ತುಂಬಾ ಚೆನ್ನಾಗೈತೆ ನೀವು ನೈಟ್ ಹೊತ್ ನಿಮ್ ಸ್ನೇಹತ್ರರ ಜೊತೆ. ಹೋದ್ರೆ ಬೇರೆ ದೇಶನೇ ನೋಡಿರ ತರ ಅನ್ಸುತ್ತೆ ನಿಂಮ್ಗೆ.
ಅಷ್ಟು ಭಾವನೆ ಬರುತ್ತಾ.
ಹ್ಮ
ಅ ಅದು ಹ ಕೇಳುತ್ತೆ. ತಕ್ಷಣ ಬರ್ಬೇಕು ನಾವು ನೋಡ್ಬೇಕು ಅಂತ ನಮ್ಗೆ ಭಾವನೆ ಬರ್ತದೆ.
ಯಾವಾಗಾದ್ರೂ ಹಾ ಬನ್ನಿ. ಹ್ಮ ಹ್ಮ
ಬರ್ತೀವಿ ಪೂಜೆ ಅವ್ರೆ.
ಹಾ ಸರಿ ಸರಿ.
ಮತ್ತೆ ನಿಮ್ಗೆ ಯಾವತರ ಅಡಿಗೆ ಮಾಡಕ್ ಬರುತ್ತೆ.
ಹಲೋ ಹ.
ನಿಮ್ಗೆ ಯಾವ್ ತರ ಅಡುಗೆ ಮಾಡಕ್ ಬರುತ್ತೆ ಪೂಜೆ ಅವ್ರೇ.
ಎಲ್ಲ ತರ ಅಡ್ಗೆನ ಮಾಡಕ್ ಬರುತ್ತೆ.
ಹೌದಾ ನೀವು ಸಸ್ಯಹಾರಿನ.
ಹಾ
ಹೌ
ನೀವು
ನಾವು ಮಾಂಸಾಹಾರಿ
ಹ್ಮ
ಹ್ಮ
ಪ್ರಾಣಿಗಳಿಗೆ ಹತ್ಯೆ ಮಾಡದ ಪಾಪ ಅಲ್ವಾ.
ಏಳಿ ಪೂಜ ಅವ್ರ
ಪ್ರಾಣ, ಪ್ರಾಣಿಗಳಿಗೆ ಹತ್ಯೆ ಮಾಡದಪಾಪ ಅಲ್ವಾ.
ಪಾಪನೇ
ಹಾ
ನೀವು ಚಿಕ್ಕ- ಚಿಕ್ಕ ಗಿಡ ಮರಗಳ ಧಾನ್ಯ ಮಾಡೋದು ತಪ್ಪಲ್ವಾ ಸೊಪ್ಪ ಎಲ್ಲ ಕೀಳ್ತೀರ.
ಏಯ್ ಈಗ ನಾವೇನು ಕೀಳಲ್ಲ.
ಮ ಮತ್ ಹೆಂಗ್ ಮಾಡ್ತೀರ ಸೊಪ್ಪೆಲ್ಲ ಎಲ್ಲ ನೀವು
ಹ್ಮ್, ಹ್ಮ, ನೀವು ಪ್ರಾಣಿಗಳಿಗೆಲ್ಲ ಆತರ ಮಾಡ ತಪ್ಪಾಗತ್ತಲ್ವಾ.
ಎಲ್ಲಾ ಜೀವಿಗೂ ಎಲ್ಲದಕ್ಕೂ ನೋವಾಗುತ್ತೆ. ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಪೂಜೆ ಅವ್ರೇ ನೀವು.
ನೀವು ಅಷ್ಟೇ ನಿಮ್ ಜೊತೆ ಮಾತಾಡ್ತಿದ್ರೆ ಟೈಮೇ ಹೋಗಿದ್ದ ಗೊತ್ತಾಗಲ್ಲ.
ಹೌದಾ,,
ಹಾ,
ಹಾ
ಯಾವುದಾದ್ರೂ ನಿಮಗ್ ಬಿಡುವಾದಾಗ ಬ ಬನ್ನಿ,
ಹಾ, ಬರ್ತೀವಿ ಪೂಜಾ ಅವರೆಖಂಡಿತ.
ಹ್ಮ
ಹೆಂದೆ ನಿಮ್ಮ ಬಾಯಿಂದ ಕೇಳಿ ಬೆಂಗಳೂರಲ್ಲಿರೋ ವಿಶೇಷತೆಯನ್ನು ಕೇಳಿ ನಮಗೆ ಇವಾಗೇ ಬರ್ಬೇಕು ಅನ್ನೋ ತರ ಭಾವನೆ ಬರ್ತದೆ. ಅಂದ್ರೆ ಅಷ್ಟು ಚೆನ್ನಾಗಿ
ಹಾ‌
ಅಷ್ಟು ಚೆನ್ನಾಗಿ ಹೇಳಿದ್ರಲ್ಲಾ.
ಊಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ
ಹಾ, ಬೆಂಗಳೂರಲ್ಲಾ! ಹೌದಾ!, ಏನ್ ಸ್ಪೆಷಲ್ ಬೆಂಗಳೂರ ಲ್ಲಿ ತಿನ್ನಾಕೆ ಅಂತ ಬಂದ್ರೆ
ವಿದ್ಯಾಭವನ ಅಂತ ಒಂದಿದೆ
ವಿದ್ಯಾಭವನ ಹಾ, ಹಾ
ಅಲ್ಲಿ ದೋಸೆ, ಆ ದೋಸೆ ತುಂಬಾ ಚೆನ್ನಾಗಿರುತ್ತೆ.
ಹೌದಾ!,
ಹಾ,,
ಹಾ,,
ನೀವು ಯಾವದಾದ್ರೂ ಒಮ್ಮೆ ಬನ್ನಿ ನಾವು ಕರ್ಕೊಂಡ್ ಹೋಗ್ತೀವಿ.
ನೀವೆ ಕರ್ಕೊಂಡ್ ಹೋಗ್ತೀರಾ,,,
ಹಾ, ನಾವೇ ಕರ್ಕೊಂಡ್ ಹೋಗ್ತೀವಿ ನೀವು ಬನ್ನಿ ಸಾಕು.
ತುಂಬಾ ಖುಷಿ ಆಯ್ತು ಪೂಜಾ
ಹು
ಮತ್ತೆ ಏನ್ ಮಾಡ್ತಿದ್ರಿ
ನಾವು ಕೂತಿದ್ವಿ ಸುಮ್ಮನೆ ನಿಮ್ಮ ಹತ್ರ ಮಾತಾಡ್ಕೊಂಡು.
ಊಟ ಬೇರೆ ತಿಂದಿಲ್ಲಾ.
ಹಾ
ಹೆಂಗ
ನೀವೇನ್ ಊಟ ಮಾಡಿದ್ರಿ
ನಾವು ಅನ್ನ ಬೆಂಡೆಕಾಯತಲ್ಯ ಅಂತ ಹೇಳಿದ್ನಲ್ಲ
ಹಾ ಅದಿನ್ ಹೆಂಗ್ ಮಾಡ್ತಾರೆ
ಅದು ಬೆಂಡೆಕಾಯಿ ಇರ್ತೈತಲ್ಲ ಅದನ್ನ ಫಸ್ಟ್ ಉರ್ಕೊಂಡು ಅದು ಸಪರೇಟ್ ಸಾರು ಮಾಡಕೊಂಡು ಬೇರೆ ಆ ಬೆಂಡೆಕಾಯನ ಹಾಕಿ ಇದು ಕಲಸದು
ಹೌದಾ
ಒಳ್ಳೇದು ಬೆಂಡೆಕಾಯಿ ಆರೋಗ್ಯಕ್ಕೆ ತಿನ್ನಬೇಕು ತರಕಾರಿ ಹಣ್ಣು ಹಂಪಲೆಲ್ಲ ಆರೋಗ್ಯವಾಗಿರ್ತ ಅಂತಂದ್ರ ಜಾಸ್ತಿ ಹಣ್ಣ ಸೇವನೆ ಮಾಡಿ ಪೂಜಾ ಅವರೆ
ಹಾ ಸರಿ
ಊಟ ಎಲ್ಲ ಬಿಡ್ಬಾರ್ದು ಹಂಗೆ
ಹ
ಹ್ಮ್ ನಿಮ್ಮ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗದೆ ಗೊತ್ತಾಗ್ಲ ಸಮಯ ಏಂಗಯೂತನದು
ನಮ್ಗೂ ಅಷ್ಟೇ ನಿಮ್ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೆ ಗೊತ್ತಾಗಲ್ಲ ಇಷ್ಟ ಚೆನ್ನಾಗ್ ಮಾತಾಡ್ತೀರಾ
ನೀ ಮತ್ತೆ ಬಿಡುವಿದ್ದಾಗ ಕರೆ ಮಾಡಿ ನನಗೆ ಚೆನ್ನಾಗ ಮಾತಾಡ್ತೀರಾ ನೀವು
ಹ ನಿಮ್ಗೂ ಬಿಡುವಾದಗ ಕಾಲ್ ಮಾಡಿ
ಹಾ
ನಿಮಗ್ ಬಿಡುವಾದಾಗ ಕಾಲ್ ಮಾಡಿ ನಮ್ಗೆ
ಮಾಡ್ತೀವಿ ನೀವು ಮಾಡಿ ಒಳ್ಳೆ ಸ್ನೇಹಿತರ್ ತರ ಇರೋಣ
ಹ್ಮ
ಹ್ಮ್ ಹ್ಮ್
ನಿಮ್ಮಂತ ಸ್ ಸ್ನೇಹಿತರು ಸಿಕ್ಕಿರೋದ್ ನಮ ಪುಣ್ಯ
ಹೌದು ಪೂಜಾ ಅವರೆ ಎಂತ ಮಾತಾಡಿ ಬಿಟ್ರಿ ಈಗನಾ ಊಟ ಮಾಡ್ಕೊಂಡ್ ಬಂದೀನಿ ಮತ್ತೆ ಜಾಸ್ತಿ ಖುಷಿ ಆಗ್ತ
ಹ ಸರಿ ಸರಿ ನಾನ್ ನಿಮಗ್ ಮತ್ತೆ ಕರೆ ಮಾಡ್ತೀನಿ
ಹಾ ಧನ್ಯವಾದ ಪೂಜಾ ಅವರೆ ಕರೆ ಮಾಡಿದ ಹಾ